ಹಲೋ ಹಲೋ ಕೇಳಿಸ್ತಿದ್ದೇನಾ
ಹಲೋ ಹಲೋ
ಕೇಳಿಸ್ತಿದ್ದೀನಾ
ಹಾ ಕೇಳಿಸತೇ
ಹಾ ಏನ್ ಮಾಡ್ತಿದ್ದೀರಾ
ನಾನ ಹಾಗೆ ಕೂತಿದ್ದೆ ನೀವು?
ಆಯ್ತು ಹ ಕೂತಿದ್ ಆಯ್ತ ಕಾಫಿ ಹೂ ಹೇಗಿತ್ತು ಡೇ
ಚೆನ್ನಾಗಿತ್ತು ಇವತ್ತು
ಡ್ರೆಸ್ ಆರ್ಡರ್ ಮಾಡಿದ್ರಲ್ಲ ನೀವು ತುಂಬಾ ಡ್ರೆಸ್‌ನ
ಹೌದು
ಹೇಗೆ ಯಾವ ತರ ಡ್ರೆಸ್
ಕೊಡೆಯುತ್ತಿಯಲ್ಲ ಚೆನ್ನಾಗಿದೆ--ಕೊಡ್ತಾ
ಅ
ಈಗ ಟ್ರೆಂಡಿಂಗ್ ಎಲ್ಲ ಹೋಗ್ತಾ ಇದೆ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಚೆನ್ನಾಗಿದೆ
ಇದುವರೆಗೆ ಎಷ್ಟು ಆರ್ಡರ್ ಮಾಡಿದ್ದೀರಾ
ಈಗ ಹತ್ ಹದಿ ರೀಸೆಂಟ್
ಹಾ
ಚನ್ನಾಗಿದೆ ಬಂದಿದು ಕ್ವಾಲಿಟಿ ಎಲ್ಲ ಡ್ರೆಸ್ಸು
ಯಾವ್ದು ಫಸ್ಟ್ ಆರ್ಡರು ಮಾಡಿದ್ದು
ನಾನು ಬಷ್ಟು ಒರ್ತಾಯಿತು ಒಂದ್ ಟಾಪ್ ಆರ್ಡರು ಮಾಡ್ ದೆ
ಚನ್ನಾಗಿತ್ತು ಟಾಪು
ತೆಗ್ದು ಎಷ್ಟು ವರ್ಷ ಆಯ್ತು
ಅದು ಈಗ ರೀಸೆಂಟ್ ಆಗಿ ತೆಗಿದಿದ್ದು
ಹಾ
ತರ್ಸದೆ
ಹೂ ಬೇರೆ ಯಾವ್ದು ಆರ್ಡರ್ ಮಾಡಿಲ್ವಾ
ಸದ್ಯಕ್ಕೆ ಯಾವ್ದುಆರ್ಡರ್ ಮಾಡಿಲ್ಲ
ಹಾ ಯಾವ್ದು ಆರ್ಡರು ಮಾಡ್ಬೇಕಂನ್ಕೊಂಡಿದೀರಾ
ನಾನು ಇನ್ನೊಂದ ಎರಡು ಕುರ್ತಾ ಸೆಟ್ ಆರ್ಡರ್ ಮಾಡ್ಬೇಕು ಅಂತಿದೀನಿ ಫಂಕ್ಷನ್ಗೆಲ್ಲ ಆಗುತ್ತೆ ತ್ತಲಾ ಹಾ ಫಂಕ್ಷನ್ ಇದೆ ನಾಳೆಲ್ಲ ನಾಡಿದ್ದು ಹಾಗೆ ಆರ್ಡ್ರ ಮಾಡ್ಬೇಕು ಅಂತಿದ್ದೀನಿ
ಆ ಹೇ ಹೇಗಿರುತ್ತೆ ಬ ಕ್ವಾಲಿಟಿ ಎಲ್ಲ
ಚನ್ನ ಇರುತ್ತೆ
ಹ್ಮ
ಆರ್ಡ್ರ ಮಾಡುವಾಗ ಅನ್ಕೊಂತೀ ನಾವು ಚೆನ್ನಾಗ್ ಬರಲ್ಲ ಅಂತ ಅನ್ಕೊಂಡ್ ಆರ್ಡ್ರ ಮಾಡ್ದ್ದೇ
ಹಾ
ಡ್ರೆಸಸ್ ಎಲ್ಲ ಚೆನ್ನಾಗಿದೆ
ಜೀನ್ಸ್ ಎಲ್ಲ ಹೇಗೆ
ಹಾ ಚೆನ್ನಾಗಿದೆ ಕಲರ್
ಹ್ಮ
ನಗೆಲ್ಲ ಚೆನ್ನಾಗಿದೆ
ಹ ಫೇಡ್ ಆಗುತ್ತೆ
ಇಲ್ಲ ಇಲ್ಲ ಆಗಲ್ಲ
ಹ್ಮ್ ಸೈಝು
ಅ ಸೈಜ್ ನ ನಾನು ಮೀಡಿಯಂ್ ಸೈಜ್್ದ ಕೊಟ್ಟಿದ್ದು
ಹ್ಮ್
ಅ ಸಿ ಸ್ಕೂ ಸ್ವಲ್ಪ ದೋಗೋಳ
ಹ
ಚೆನ್ನಾಗಿದೆ ಅದೆ
ಹಾ
ನೀವು ಯಾವ್ದ್
ಮಾಡಿರೋದಾ
ಹ ಹೌದು ಇನ್ ಯಾವ್ದು ಆರ್ಡರ್ ಮಾಡಿಲ್ಲ ಹ್ಮ್ ಸಾರಿ ಪಸ್ಟು ಹ ಅಷ್ಟೇ
ಹ್ಮ್ ಮತ್ತೆ ಹೋಂವರ್ಕ್ ಏನಾರೂ ಉಂಟು ಏನಾರು ಬರೆಯಲಿಕ್ಕೆ ಹ ಹಲೋ
ಅಸೈನ್ಮೆಂಟ್ ಇದೆ
ಹಾ ಎಷ್ಟು ಎಷ್ಟು ಸಬ್ಜೆಕ್ಟ್
ಹಿಂದಿ ಬರೀಬೇಕು
ಹ್ಮ್
ಎರಡು ಸಬ್ಜೆಕ್ಟ್ ಇದೆ
ಎಷ್ಟು ಬಾರದಿರಿ
ಸ್ಟಾರ್ಟ್ ಮಾಡಬೇಕು
ಹ್ಮ್
ಬರೆಕೋಬೇಕು
ನೀವ್ ಡ್ಯಾನ್ಸ್ ಎಲ್ಲ ಕಲೀರಿ ಹೇಗಿತ್ತು
ಚೆನ್ನಾಗಿತ್ತು ಡ್ಯಾನ್ಸ್ ಕ್ಲಾಸ್ ಗೆ ಹೋಗ್ತಿದ್ದೆ
ಹ್ಮ್
ಇಲ್ಲಿ ನಮ್ದು ನಮ್ ಸೈಡ್ಡ್ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರಾ ಹ್ಮ್ಅಲಿಗೆ ಕಲಿತಿದ್ದೆ
ಹ್ಮ್ ಹೇಗಿತ್ತು ಅದು
ಚೆನ್ನಾಗಿ ಹೇಳಿಕೊಟ್ಟು ಶೋ ಎಲ್ಲ ಕೊಟ್ಟಿದ್ದೀವಿ
ಹ್ಮ್ ಫಸ್ಟ್ ಫಸ್ಟ್ ಹೋಗುವಾಗ ಹೇಗಿತ್ತು
ಫಸ್ಟ್ ಫಸ್ಟ್ ಹೋಗುವಾಗ ಅನ್ಕೊಂಡೆ ಯಾರು ನನ್ನವತ್ತಿ ಮಾತಾಡಲ್ವ ಚಿಕ್ಕ ಚಿಕ್ಕ ಮಕ್ಕಳು ನಾನು ಅಲ್ಲಿರೋರೆಲ್ಲ ದೊಡ್ಡವರು ಬಾಯ್ಸ್ ಇದ್ದಿದ್ದು ಮಕ್ಕಳು ನನ್ ಜೊತೆ ಮಾತಾಡಲ್ಲ ಅನ್ಕೊಂಡಿದ್ದೆ ಾರ ಅಷ್ಟೇ ಮತ್ತೆ ಚೆನ್ನಾಗ್ ಮಾತಾಡ್ಸದೆ ಎಲ್ಲಾರೂ
ಕಲ್ಲಿುವಾಗ ಕಷ್ಟ ಆಯ್ತಾ
ಹಾ ಫಸ್ಟಿಗೆ ಸ್ವಲ್ಪ ಕಷ್ಟ ಇತ್ತು ಬಾಡಿ ಪೈನ್ ಎಲ್ಲ ಇತ್ ತು ತುಂಬ
ಹ
ಮತ್ತೆ ಸರಿ ಆಯ್ತು ಡೈರಿ ಕ್ಲಾಸಿಗೆ ಹೋಗುವಾಗ
ಹಾ ಆಗನ್ಿಸಲಿಲ್ವಾ ಬೇಡ ಸಾಕು ಅಂತ
ಇನ್ನೂ ಚೆನ್ನಾಗಿ ಹೇಳಿ ಕೊಡ್ತಿದ್ರು ಶೋ ಎಲ್ಲಾ ಕೊಡ್ತಿದ್ದ ಈ ರಿಯಾಲಿಟಿ ಶೋಗೆಲ್ಲಾ ಕೊಡ್ತಿದ್ದ ಚೆನ್ನಾಗಿತ್ತು ಬೋರ್ ಆಗ್ತಿತ್ ತ್ತಿರ
ಹ್ಮ
ಚನ್ನಾಗಿ್ ಕಳ್ಸ್ ಕೊಡ್ತಿದ್ರು
ಹ್ಮ್ ಎಷ್ಟು ರಿಯಾಲಿಟಿ ಶೋಸ್ ಕೊಟ್ಟಿದ್ದೀರ ಹಂಗೆ
ಹಂಗೆ ಒಂದು - ಆರೇಳ್ು ಕೊಟ್ಟಿದ್ದೀವಿ
ಹಾ
ಮಾಮೂಲಿ ಚಿಕ್ಕ ಚಿಕ್ಕ ಫಂಕ್ಷನ್ ಎಲ್ಲ ಆಗುತ್ತಲ್ಲ ಆ ಕ್ಲಾಸ್ ಕಾಂಪಿಟೇಷನ್ ಇಡ್ತಾರೆ ಬೇರೆ ಡ್ಯಾನ್ಸ್ ಕ್ಲಾಸ್ ಎಲ್ಲ
ಹ
ಕಾಂಪಟೀಷನ್ ಕೊಡದು
ಹ್ಮ ಮತ್ತೇ ಬೇರೆ ಈಗ ನೆಕ್ಸ್ಟ್ ಯಾವದಕ್ಕೆ ಪ್ರಿಪೇರ್ ಆಗ್ತೀದೀರೀ ಡ್ಯಾನ್ಸಿಗೆ
ಈಗ ನೆಕ್ಸ್ಟ್ ರಿಯಲ್ ಶೋ ಉಂಟು ಅಂತ ಹೇಳಿದರೆ
ಹ್ಮ
ಹ ಇನ್ ಅದಕ್ಕೆ ರೆಡಿ ಮಾಡ್ತಿದರೆ
ಹ್ಮ್ ಮತ್ತೆ
ಅದೆ ಪ್ರೈಜಾಗ್ ಗೆದ್ದಿದೀವ್ ಫಸ್ಟು ಸೆಕೆಂಡು ಅಂತ ಬಂದಿದ್ ಅದ್ರಲ್ಲಿ
ಹಾ
ಹಾ ಅಯಾಮೌಂಟು ದು ಬರುತ್ತೇ
ಹಾ
ಎಲ್ಲಾಸೇರಿ ಕೊಡ್ತಾರೆ
ಹಾ
ಮತ್ತೇ
ಅದೇ ಇವಾಗ ಡ್ಯಾನ್ಸ್ ಕ್ಲಾಸ್ ತು ಈಗಾ ಇಲ್ಲಾ
ಹಾ
ಇವತ್ ಈಗ ಎಲ್ಲರಿಗೂ ಎಕ್ಸಾಮ್ ಆಗ್ತಿರಾರಿಂದ ಒಂದ್ ಸ್ವಲ್ಪ ದಿನ ಇಲ್ಲ ಕ್ಲಾಸ್ ಇಟ್ಟಿಲ್ಲ ಡಾನ್ಸ್ ಕ್ಲಾಸ್ ಎಲ್ಲಾ.
ಆ
ಎಕ್ಸಾಮ್ ಕಳ್ದಂಗೆ ಡಾನ್ಸ್ ಕ್ಲಾಸ್ ಸ್ಟಾರ್ಟಿಂಗ್
ಟೈಟ್ ಹಾಗಲ್ವಾ
ಹಾಗುತ್ತೆ ಮನೆಗೆ ಹೋಮಮ್ ಇತರ ಮಾಡ್ಸು ಸರಿಯಾಗುತ್ತೆ
ಹಾ ಅಂದ್ರೆ ಒಂದೇ ಸಲಿ ಸರಿಯಾಗುತ್ತ ಇಲ್ಲ ಪುನಃ
ಇಲ್ಲ ಇಲ್ಲ ಒಂದೇ ಸಲಿ ಸರಿಯಾಗು
ಹಾ
ಬರಲ್ಲ ಅನ್ಕೊಂಡಿದೀನಿ
ಅ ನಿಮ್ ಸೈಡ್ ಹಬ್ಬ ಎಲ್ಲಾ ಮಾಡಲ್ವಾ ಅಂದ್ರೆ ದೊಡ್ದ ದೊಡ್ದ ಹಬ್ಬ.
ಹಹ್ ಮಾಡ್ತಾರೆ
ಹ ಯಾವ್ತರ.
ಹಹ್ ಇದು ದೀಪಾವಳಿ ದಸರಾ ಅಂತಾದೆಲ್ಲ ಮಾಡ್ತಾ ಇರ್ತಾರೆ ನಮ್ ಸೈಡೂ
ಜೋರ್ ಇರುತ್ತಾ.
ಜೋರ್ ಇರುತ್ತೆ ದೀಪಾವಳಿ ಗೆ ಇಲ್ಲೇಲಾ ಬಂದ್ ಎಲ್ಲರೂ ದೀಪ ಹಚ್ಚಿ ದೇವಸ್ಥಾನ ಇದೆ ಎಲ್ಲೊಂದು ಹಲ್ಲೆಲಾ ಬಂದ್ ಊರೋರೆಲ್ಲ ಬಂದ್ ಸೇರಿ ದೀಪ್ ಹೆರಚಿ ಹೋಗ್ತಾರೆ. ಊಟಾ ಆತ್.
ಹಹ್ ಅಲ್ಲಿಡ್ಡಿ
ದಸರಾಕ್ಕೆ ನಮ್ಗೆ ದಾಸರಕ್ಕೆ ಅದಕ್ಕೆ ಊರಿಡಿ ಸೇರಿರುತ್ತೆ.
ಹೇಗೆ
ಅದು ದೇವ್ರಿದೆಲ್ಲ ಇರುತ್ತಲ್ಲ ಒಂದ್ ದೇವ್ರ್ ಅದು ಅದುರದು ಆಕ್ಷನ್ ಅದು ಹೇಗ್ ಸೃಷ್ಟಿ ಆಯ್ತದ ದೇವ್ರಸ್ಥಾನ.
ಹ್ಮ
ಅ್ರ ಎಲ್ಲ ಇರುತ್ತೆ
ಅಂದ್ರೆ ಅದೇ ಮೂಮೆಂಟುಗಳು ಬರುತ್ತೆ ಹತ್ತಲ ಆತರದ ಹಾ ಗೊಂಬೆಗಳ್ದು
ಹೌದು ಗೊಂಬೆ ಆಕ್ಷನ್ಸ್
ಹಾ ನೈಟಾ ಮಾರ್ನಿಂಗ್ ಇದ
ಅ ನೈಟ್ ಅದ ಇರುತ್ತೆ ಮಾರ್ ನೈಟ್ ಇಂದಾನೆ ಮಾರ್ನಿಂಗ್ ಗಂಟೆ ಇರುತ್ತೆ ಒಂದ್ ಅರ್ಧರ್ಧ ಬಿಟ್ಟು ಬಿಟ್ಟು ಬಿಟ್ಟು ಆಪ್ಷನ್ಸ್ ನಡತಾ ಇರುತ್ತೆ.
ಹಾ ಆಗ ಫುಡ್ ಏನಾರು ಇರುತ್ತೆ ಆಗ
ಅದು ಅವ್ರವರು ಅಂಗಡಿ ಹಾಕೊಂಡಿರ್ತಾರಲ್ಲ ಹಂಗೆ ಟೆಂಪಲ್ ಅಲ್ಲಿ ಅಂ ದ್ರಲ್ಲಿ ಎಲ್ಲಿ ಕೊಡಲ್ಲ
ಹ ಸೈಡ್ದ್ ಅಂಗಡಿಗಳ ಹಾಕೊಂಡಿರ್ತಾರ
ಹಾ ಹ್ಮ
ಆಗ ಜಾತ್ರೆ ಎಲ್ಲ ಇರುತ್ತೆ ಆಗ
ಹ್ಮ್ ಇರುತ್ತೆ
ಅಂದ್ರೆ ಯಾವ್ತರ
ಜಾತಾ
ಹಾ
ಆ ಈಗ ಅ ಯಾವ್ದೋ ಈಗ ಯಾವ್ದೋ ಒಂದ ದೇವಸ್ಥಾನ ಈಗನ್ ತುಂಬಾ ಪ್ಲೇಸಸ್ ದೇರ್ದಲ್ಲಿ ಇರುತ್ತಲ್ಲ ಆ ಕರಗ ಹೊತ್ಕೊಂಡ್ ನಡಿಯೋದು ಅಂತಲ್ಲ ಹೇಳ್ತಾರ
ಹಾ
ಹ ಆ ತರ ಎಲ್ಲ ಹೋಗ್ತಾರೆ ನೈಟ್ ಹೊತ್ತು ನೈಟ್ ನೈಟ್ ಮಾರ್ನಿಂಗ್ ಗಂಟೆ ಇರುತ್ತೆ
ಹಾ ಚೆನ್ನಾಗಿರುತ್ತೆ
ಚೆನ್ನಾಗಿರುತ್ತೆ ಲಾಸ್ಟಿಗೆ ಎಲ್ಲ ದೇವಸ್ಥಾನದ ಒಂದೇ ಕಡೆ ಬಂದೆ ಸೇರುತ್ತೆ ಕಡಗ ಎಲ್ಲಾ ಚೆನ್ನಾಗಿರುತ್ತೆ ನೋಡಕ್ಕೆ
ಎಷ್ಟು ಸಲ ಹೋಗಿದ್ದೀರಾ
ನಾನಲ್ಲಿ ಚೆನ್ನಾಗಿರುತ್ತದೆ ವರ್ಷಗೊಂದು ಸಾರಥಿ ಬರದಲ್ಲ
ವರ್ಷ ಒಂದು ಸಾಲಿ ಯಾವ ಟೈಮ್ ಅಲ್ಲಿ ಮಾಡೋದು
ಅದು ಇನ್ನ ಆಯ್ತು ಬರಕಾಯ್ತು
ಎರಂಡಲಾ
ಹೂ ಹೌದು
ಅದ್ ಬಿಟ್ಟು
ಅದು ಬಿಟ್ಟು ಇನ್ನೂ ಯುಗಾದಿಗೆಲ್ಲ ಚೆನ್ನಾಗಿರುತ್ತೆ ಎಲ್ಲಾ
ಹ್ಮ್ ಅ
ಪೂಜಾರ ಮಾಡ್ತರಿ ಉಗಾದಿ ದೀಪಾವಳಿಗೆಲ್ಲ
ಹ್ಮ್ ಸರಿ ಅಗ
ಆ ಸರಿ
ಬಾಯ್
ಬಾಯ್ ಬಾಯ್